ಹಲೋ
ಹಲ
ಹಲೋ ಹಾ ಇವಪ್ಪ ಅವ್ರಪ್ಪಾ
ಹಲೋ
ಹ್ಮ್ ಕೆಲ್ಸ ಆಗದರಪ್ಪಾ
ಆರಾಮಣ್ಣ ಚೆನ್ನಾಗಿದ್ಯಾ
ಹಾ ನಾನ್ ಆರಾಮಿದ್ದೇನೆ ನೋ ಚೆನ್ನಾಗಿದ್ದೇನೆ
ಎನ್ನ ಇಲ್ಲಪ್ಪಾ ಹೌ
ಯಾವಾಗ ಮಾಡದು
ಒಂದ ಈಗ ಜಸ್ಟ್ ಕಟಿಂಗ್ ಮಾಡ್ಸ್ಕೊಂಡ್ ಬಂದಿದೀನಿ
ಹ್ಮ ಇವಾಗ ಕಟ್ಟಿಂಗ
ನಾಳೆ ಎಕ್ಸಾಮ್ ಇದದೆ ನಮ್ದು
ಈ ಟೈಮ್ ಇದಓ ನಾಳೆ ಎಕ್ಸಾಮ್ ಆಯ್ತಾ ಎಕ್ಸಾಮ್ ಹ ಂದಿದಾ
ಹಾ ಹಾ ಹದ
ಓದಿದೆ ಯಾವಾಗಾಯ್ತು ಯಾವ ಸಬ್ಜೆಕ್ಟ್ ನಳ ಇರೋದು
ಪೊಲಿಟಿಕಲ್ ಸೈನ್ಸ್
ಪಲ್ಟಿಕಲ್ ಪೊಲ್ಟಿಕಲ್ಲಾ ಎಷ್ಣೇಶಮ್ಮ
ಸರ್ಕಂಡಿಸಾಮ
ಸೆಕಂಡ್ ಇರ್ ಸೆಕ್ೆ್ ನ ಬಿ ಎ ಮಾಡಿದನು ಕೋರ್ಸ್ಂತ ಹ್ಮ ಹಾ ಹ್ಮ ಅದೇ ಕೇಳಿದೆ ಚೆನ್ನಾಗ್ ಓದಿದ ಇಲ್ಲ ಇವಾಗ ಸ್ನೆ ಫಸ್ಟ್ ಸ್ನ ಸಮ ಇಷ್ಟತ ಇದದಪ್ಪ ರಿಸಲ್ಟ್
ಇನ್ನ ಬುಟ್ಟಲ್ಲಾನ
ಇನ್ನುೂ ಬಿಟ್ಟಿಲ್ಲ ಇವಾಗ ಆಲ್ರೆಡಿ ಕಕಾಲರ್ಶಿಪ್ ಬಿಟ್ಟಿದ್ರು ಹಾಕಿದ್ರ ಚೆನ್ನಾಗಿತ್ತ ಪಸಾಡ ತರಸ ಬ ಇತ ಅದಕ್ಕೆ ಬಿಟ್ಟರ್ರೆ ಅಪ್ಲಿಕೇಶನ್ ಹಾಕು ಅಂತ ಹೇಳ ಎನಪ್ಪಾ ಹ್ಮ್
ನಿಮ್ದು ನಿಮ್ದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಕಾಸ್ ಇದು ಕಾಸೇಜ್ ಇದು ಮಾಡ್ತಾರ
ಹ್ಮ್
ಅದ್ರಾಗ ನೋಡಿ ಕಲ್ಸಿ ಬಿಟ್ಟಾರ ಇವಾಗ್ಲ ಯಾಕ್ ಅಪ್ಲಿಕೇಶನ್ ಬರ್ತ ನೋಡಿ ಆಮ್ಮತ್ ಸುಮ್ನೆ ಯಾಕ ಬಿಡುತ್ತಾರೆ ನೀ್ ಹ್ಮ್ ಅದೇ ನಿಮ್ಗೆ ಎಜುಕೇಶನ್ ಮತ್ತೆ ಇನ್ನು ಒಳ್ಳೇದಾಗ್ತದ ಮನೇಲಿ ಕೇಳೋ ಹೋಗ್ಬೇಡ್ರಿ ಯಾಕಂದ್ರ ದೊಡ್ಡೋರ್ ಆಗ್ಬಿಟ್ರಿ. ಮನೇಲಿ ಕೇಳಕ್ಕ ಒಂಥರ ನಿಮ್ ಫೀಲ್ ಆಗ್ತದಾ ಹ್ಮ್ ಹಾ ತರ ಮತ್ತ ಫ್ರೆಂಡ್ಸ್ ಜೊತೆ ಸೆರಿಗೆಸಂಡ ಹಳ್ತಾರ ಸೀಕ್ರೆಟ್ ಸೆದೋದು ಹೊಡಿಯೋದು ಆತರ ಎಲ್ಲಾ ಮಾಡಕ್ ಹೋಗಡ್ರಪ್ಪಾ ಇಗತ್ತನ
ಹೌದಣ್ಣ
ಚೆನ್ನಾಗಿರಿ ಯಾಕಂದ್ರ ಇವಾಗ್ಲೇ ನೀವ ಏನ್ ಚೆನ್ನಾಗಿ ಓದಿ್ರಿ ಅಂದ್ರ ಮುಂದ ಒಳ್ಳೇದು ಆತದ ಒಂದ ಒಳ್ಳೆ ಜಾಬ್ ಸಿಗ್ತದ ಜಾತಿಗೋಸ್ಕರ ಹಓದಿಲ್ಲ ನೀ ನ ಓದು ಅಂತರ ಬೇ ಎಷ್ಟ.. ಓದಕ್ ಹೋಗಬ್ದ್ರಿ ಒಳ್ಳೆ ಇಂಟಷನ್ ರಿಟನ್ ಓದ್ರಿ ಚೆನ್ನಾಗ್ ಓದ್ರಿ ಒಳ್ಳೆ ಮಾರ್ಕ್ಸ್ ತಗದ್ರ ನಿಮಗೊಂದ ಇದು ಕೋರ್ಸು ಇನ್ನೊಂದು ಯಾವ್ದಾದ್ರು ಸೈಡ್ ಕೋರ್ಸ ಮಾಡ್ರಿ
ಹೌದಾ
ಹ್ಮ ಇ ಅಂತರಿಗೇಶನ್ ಸರಿಂತಂದ್ರ ಪ್ರೊಫೆಷನಲ್ ಡಿಗ್ರಿ ಮಾಡ್ಬೇಕು ಈ ಇಲ್ಲಾ ಡಿಗ್ರಿ ಮಾಡಿರಲ್ಲ ನೀವು
ಹೌದಾ
ಇವಾಗ ಎಲ್ಲಾ ಬೆಜ್ಜನ್ ಜನ ಡಿಗ್ರಿ ಮಾಡರ
ಮಾಡ್ಯಾರ
ಹಾ ಅಂತರ ಎಲ್ಲಿ ನಿಮಗ ಕಾಲೇಜು ಬಾಳ ಇದ ಆತದ ಯಾಕಂದ್ರೆ ಎಲ್ಲಾ ಒಂದೇ ಮಾಡಿದ್ರ ಆಪರ್ಚುನಿಟಿ ಬಾಳ ಕಡಿಮೆ ಸಿಗ್ತಾವ
ಹಾ ರೈಟ್- ರೈಟ್
ಇವಾಗ ಎಲ- ಎಲ್ - ಬಿ ಈಗ ಡಾಕ್ಟರು ಇಂಜಿನಿಯರಿಂಗು ಬಿ -ಬಿ -ಎ ಕೋರ್ಸು.. ಡಿಪ್ಲೊಮಾ ಈ ತರ ಮಾಡಿದ್ರ ನಿಮಗ್ ಒಳ್ಳೇದ ಒಳ್ಳೆ ಫ್ಯೂಚರ್ ಇತ್ತ ಮುಂದೆ ಹ್ಮ್ ಇ ಮುಂದೆ ಇವಾಗ ಏನಂದ್ರೆ ಮುಗಸ್ಕೊಂಡ್ ಬಿಟ್ಟ್ರಿಂತದ್ರ ನೀವ್ ಜಾವ್ ಆಚ ಆಪೆಂಟ್.. ಜಲ್ದಿ ಬೇಗ ಸಿಗ್ತಾವ ಅಲ್ಲಂಗಗಿಲ್ಲ ಇವಾ.. ಅದ ನೀವೇನ ಡಿಗ್ರಿ ಮಾಡಿಬಿಟ್ಟಂದ್ರ..
ಹಾ
ಸುಮ್ನೆ ನಿಮ್ಗೆ ಏನ್ ಜಾಬು ಸಿಗೋದಿಲ್ಲ ಅದೇ ಮತ್ತ ನೀ ನಡಿ ಊರಿಗೆ ನಡಿ ಊರಾಗ ಕೊಡು ಅಂತನ್ ಕೆಸ ನಿಸ್ ಮನೆ ಹೋಗ ಕುಂತಿ ಅಂತದ್ರ..
ಹಾ
ಯಾರು ನಿಮಗ ಫ್ರೆಂಡ್ಸ್ ಇವಾಗೆಲ್ಲಾ ಫ್ರೆಂಡ್ಸ್ ಹ ಹಂಗಂತ ನೀವ್ ಓಡಾಡ್ತಿರ್ತೀರಲ್ಲ ಫ್ರೆಂಡ್ಸ್ಗಳು ಎಷ್ಟು ಎಷ್ಟ ದಿನ ಅಂತ ನೋಡ್ತಾರಪ್ಪ ಇವಾಗ ಎಲ್ಲಾ ನಿಮ್ ಮನೆ ಕುಂತ ಮೇಲೆ ನಿಮಗ ಅನುಭವ ಗೊತ್ತಾಗ್ತದೆ ಅಷ್ಟತ್ತನಮಗೆ.. ಇದು ಏನು ಗೊತ್ತಾಗಲ್ಲ ನಿಮ್ಗ ಇವಾಗ ಇದ್ದಿರ್ತಯ ನಿಮ್ ಫ್ರೆಂಡ್ ಎಷ್ಟ ದಿನ ಅಂತಂದ್ರೆ ಈಗ ಇಲ್ಲೇ ನಿಮ್ ಬರ್ತ್ಡೇ ಪಾರ್ಟಿ ಇತ್ತು ಒಂಟಾಗ ದುಡ್ಡು ಹಾಕ ಮಗ ಅಂತಾರೆ ಅವ ದುಡ್ಡು ಹಾಕಕ ಒಂದ್ ಟೈಮ್ ಮಾಡ್ತಾರೆ ಎರಡು ಟೈಮ್ ಮಾಡ್ತಾರ ಆಮೇಲ ಅವನ್ ಏನ್ ಬಿಡ್ತಾ ಇಲ್ಲ ಕೆಲ್ಸ ಮಾಡ್ತಾ ಇಲ್ಲ ಅಂತ ಬಿಟ್ಬಿಡ್ತಾರ
ಅ ರೈಟ್
ನೀನ್ ತಗೋ ಕೆಲ್ಸ ಸಿಗ್ಬೇಕಾದ್ರ ನೀವ್ ಅದ ಅದೇ ಮನ್ಯಾಗ ನೀವ ಕುತ್ಕೊಂಡ ಊಟ ಮಾಡ್ಕ ಕುಂತ ಅಂದ್ರ ನೀವಾಗ ನೀನ್ ಕುೂಂತಾಗ ಅವ ಮನ್ಯಾಗ ಅಪ್ಪ ಅಮ್ಮನ ಏನು ದುಡ್ಯಕ್ ಆಗಲ್ಲೇನ ನೀ ಅಂತಾರ
ಅಂತರ ಅಂತರ
ನಿಮ್ ಮನಿ ಊ.. ಕುಂತನ ಅದೇ ಬೇ... ಅಮ್ಮ ಅದು ಮಾಡಿಕೊಡು ಬಿರಿಯಾನಿ ಮಾಡಿ.. ಕೊಡು ಚಪಾತಿ ಮಾಡಿಕೊಡು ಅದು ಬೇಕಂತ ಅಂದ್ರ ಯಾರ.. ಮಾಡಿಕೊಡ್ತಾರ ಇಲ್ಲಪ್ಪಾ ಅವ್ರ ಅಮ್ಮ ನಿಮ್ಮ ಅಮ್ಮ ಏನಂತಾರೆ ಮಾಡಿಕೊಳ್ತೇನಿ ಇವತ್ತ.. ಬೇಡ ನಾಳೆ ಮಾಡೋಣ ನಾಡಿದ್ದ ಮಡಮ್ ಅಂತ ಹೇಳ್ತಾರ ಅವಾಗ ಸಣ್ಣವಷ್ಣ ಇವಾಗ ಏನ.. ಅತ್ತ ಮಾಡಿ ಕೇಳಿದಾರನು
ಹ್ಮ್ ಆ ಹ್ಮ್ ಹೌ ಹ್ಮ
ತ್ತರ ಹಂಗಾಗಿ ಇಗ ಏನ ಆಗ್ಲಿ ಒಂದ ಮನುಷ್ಯ ದುಡಿಬೇಕು ಕೆಲ್ಸ ಸಿಗ್ಬೇಕಾದ್ರ ಚೆನ್ನಾಗಿ ನಾವವು ಓದ್ಬೇಕು ಓದಿರದು ಆತದ ನೋಡ್ರ ಅತ ತನ್ರ ಇಲ್ಲ ಅಂದ್ರೆ ಏನು ಆಗಲ್ಲ ನೀ ಇದೇ ಡಿಗ್ರಿ ಮಾಡಿದ ಓದಿದಿ ಅಂತಂದ್ರೆ ಏನಿಲ್ಲ ಸೈಡ್ ಕೋರ್ಸ್ ಮಾಡಕ್ ಒಂದ್ರೆ ಸಿಗ್ಲಿಕ್ಕೆಂದ್ರೆ ಇನ್ನೊಂದ್ ತರಗಳು ಸಿಕ್ಕಿರ್ತಾವ ಇವಾಗ ದೊಡ್ಡ ದೊಡ್ ಕಂಪ್ನಿಗಳಲ್ಲಿ ಎಂ ಎನ್ ಸಿ ಕಂಪ್ನ ಅಂದ್ರೆ ಗೊತ್ತ ನಿಮ್ಗ
ಗೊತ್ತಲ್ಲಣ ಅಸ್ಟ
ಎಮ್ ಎನ್ ಸಿ ಕಂಪ್ನಿಗಳು್ರೆ ನಿ್ ಜಾಬ್ ಮಾಡ್ಕೋಬೇಕು ಅಂತಲ್ಲಿ್ರೆ ನಿ್ಾಲ ಒಳ್ಳೆ ಸಲ್ ಮೂವತ್ತದ್ ನ ಸಾವಿರ ಸಲ್ರಿ ಸಿಗತದೆ ಇದೂರಲ್ಲ ನೀವು ಮಾಡಿ ಇದ ಮಾಡಿದ್ರ ಅಂದ್ರೆ ನಿಮ್ಗೆ ಏನ ಏನು ಆಗಲ್ಲ ಇಲ್ಲಿ ಏನ್ ಇದೂರ ಮಾಡಕ್ರ ಒಂದ್ ಹತ್ತು ಸರಾ ಅನ್ನ ಸರಾ ಹನ್ನೆರಡು ಸಾವಿರ ಷ್ಟ್ ಸ್ಯಾಲ್ರಿ ಕೊಡ್ತಾರೆ ನಿಮ್ಗೆ ಎ ದೊಡ್ಡ ದೊಡ್ಡ ಕಂಪ್ನಿ ಅಲ್ಲಿ ವ್ಯಾಲ್ಯೂ
ಹ
ಹಂಗಾಗಿ ಇಲ್ಲಾಂದ್ರೆ ಕ್ರೂಶಿಪ್ ಅಂತ ಇದೈತಲ್ಲ
ಯಾವ್ದಣ್ಣ
ಕೂಶಿಪ್ ಇವಾಗ ಹೆಂಗಗೆ ಹೋಗ ಹೋಗ್ತಾನೆ ಅದ್ರ ಬಗ್ಗೆ ಟ್ರೈ ಮಾಡ್ತಾರಿ ಅದ್ರಾಗ ನೀವ ಏನು ದುಡ ಒಂದ್ ನಾಲ್ಕು ಒಂದ್ ಎರಡು ಮೂರ್ ವರ್ಷ ದುಡಿದ್ರ ಅಂತಂದ್ರ ಬೇಜನ್ ದುಡ್ಡು ಮಾಡ್ಕೊಂಡ ಬಂದ್ಬಿಡ್ತರಿ ನೀವು ಅದ್ರ ಬಗ್ಗೆ ನೆ ತಗೋ್ರಿ ಪಸ್ಟು ಹ್ಮ್ ಇಲ್ಲಾಂದ್ರೆ ನಿ ಬೇಗ ದುಡ್ಡು ಮಾಡಬೇಕು ಅಂತ ಂದ್ರ ಅಂಥರ ನಳೆ ಅಂರ ಎಜುಕೇಶಷನ್ ಬೇಕ ಇಂಗ್ಲೀಷ್ ಟ ಇ್ಲೀಷ್ ಪಚ್ ಮಾತಾಡಕ್ ಆಗ್ಬೇಕಬೇಕು ನಿಮ್ಗೆ
ಇಂಗ್ಲೀಷ್ ಕಲಿಬೇಕಂದ್ರೆ ಏನ್ ಮಾಡ್ಬೇಕಣ್ಣ
ಇಂಗ್ಲಿೀಷ್ ಕಲಿಬೇಕಾದ್ರೆಏನ್ ನೋಡಕತ್ತೆಲ್ೋ ಏನ ಯಾವ ತರ ಮತ್ತ ಹತ ಇದ್ದಲ್ಲ ನೀನ
ಹಾ ಇಂಗ್ಲೀಷ್ ಬರುತ್ತೆ ನನ್ಗೆ ಬಟ್
ಹ್ಮ್
ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಇನ್ನೊಬ್ಬರು ಅದ್ರ ಮಾತ್ರ
ಕಾನ್ಫಿಡೆಂಟ್ ಇನ್ನೊಬ್ಬರದ್ರೆ ಮಾತಾಡಿಂದ ಬರಲ್ಲಾ ನೀನ್ ಡೈಲಿ ಇವಾಗ ನಿನ್ನ್ನ ಫ್ರೆಂಡ್ ಸಿಿದ್ದರ್ತಾರೆ ಸಣ್ಣ ಪುಟ್ಟ ಒಳ್ಳಡು ಸ್ಟಾರ್ಟಿಂಗ್ ಎತ ಯಾಕಡುವ ಈಗ ಹೊರಗಡೆ ಒಂಟು ಅಂದ್ರೆ ಎಂತಂದ್ರ ಅಂತ ನಿತ್ಯತಲ್ಲ ಅಂತ ಒಳ್ಳಡ್ ಡೈಲ್ ಒಂದು್ ನಾಲ್ಕ್ ದಿನ ಪ್ರಾಕ್ಟೀಸ್ ಮಾಡ್ಬೇಕದು ಬೇರಾರಗ ಗೋಯಿಂಗ್ ಅಂತನಗೆಷ ರ ಒಂದು ಸಣ್ಣ ಪುಟ್ಟ ಹಾ ಅವನು ನೀನು ಎದುರುಗಡೆ ಇದ್ದಾವೆಸ್ ಸ್ಟಕ್ ಮಾಡ್ತಾನೆ ಇಂಗ್ಲೀಷು ಇಂಗ್ಲೀಷ್ ಮಾತಾಡ್ತಲ್ಲ ಅವನಿಗೆಗ್ ಗೊತ್ತಿದ ಒಂದ್ೆರಡು ಮಾತಾಡಷ್ಟ ಆಗತಾನ ಆತರ ಸ್ವಲ್ಪ ಇಂಗ್ಲಿೀಷ್ ಫುಲ್ ಪರ್ಫೆಕ್ಟ್ ಬರ್ಕು ಮ್ಯಾನೇಜ್ ಮಾಡಂತ ಇಂಗ್ಲೀಷ್ ಬಂತಂತಂದ್ರ ನಿಮಗ ಅರ್ಥ ಆಗ್ ಸ್ಟರ್ಟ್ ಆಗ್ತ ಆತರ ಇಂಗ್ಲಿಷ್ಟು ಹ ಸಣ್ಣ ಪುಟ್ಟ ಹಿಂಗ ಕಲ್ತ್ಕೊಂತ ಅಂತ್ರ ನಿನ್ ಮುಂದಿ ಇಂಗ್ಲಿ್ ಕಲ್ಲಿ ಂದ್ರ ಇಂಗ್ಲೀಷ್ ಸ್ಪೀಚ್ ಮಾತಾಡ್ಬೇಕುಂದ್ರೆ ಸ್ವಲ್ಪ ಕಾನ್ಸ ಲೆಬಲ್ ಬರ್ತದೆ ನನಗ್ ಏನು ಗೊತ್ತಿರಲಂದ್ರ ಬರಕ್ಂದ್ರೆ ಚಾನ್ಸ್ ಇಲ್ಲ ಸಣ್ಣ ಪುಟ್ಟ ಯೋಗಲಿಂದ ಪ್ರಾಕ್ಟೀಸ್ ಮಾಡ್ಕೊಂಡ ಹೋಗಬೇಕ ಇವಾಗ ನಿಮ್ಮ ಅಕ್ಕಪಕ್ಕ ಮನೇೆಯಲ್ಲಿ ಸುಮ್ಮ್ನೆ ನಿಮ್ಮ ಅಮ್ಮ ನಿಮ್ಮ ಅಮ್ಮನ ಜೊತೆನೆ ನಿಮ್ಮ ಅಮ್ಮ ಏನನು ಗೊತ್ತಿಲ್ಲ ಹೌದಾ
ಹೌದು ಗೊತ್ತಲ್ಲನ ಇನ್ನು
ಇಂಗ್ಲೀಷ್ ಅಂದ್ರೆ ಗೊತ್ತಿದೆ ಗೊತ್ತದ ವಾಟರ್ ಅಂತಂದ್ರೆ ನೀರ್ ಅಂತಂದ್ರೆ ನಿಮ್ಮ ಅಮ್ಮ ಗೊತ್ತಿರ್ತದ ಆಮ್ಮ ಜಮಿ ವಾಟರ್ ಅಂತ ಕಳ್ಬೇಕಾರೆ ಕೆ ಕಾಫ್ರಟ್ ಬರ್ತ ಅದಕ್ಕೊಂದು ನಷ್ಟ ಪದ ಏನು ಮುಂದೆಂಟು ಇಡಡು ಅನ್ನಂತ ಏನಂತಾರೆ ಅದ ಅಂತ ನಿ ಗೂಗಲ್ ಇದ್ದಿ ಹ ನಿ ತದಾ ಈಗೆಲ್ಲಾ ಅಪ್ಡೇಟ್ ಫೋನ್ಲ್ಲೇ ಎಲ್ಲ ಚೆಿ ಇರ್ತಾವ
ಹ್ಮ್ ಹ್ಮ್ ಹ್ಮ್
ರ ನೀವು ಯೂಸ್ ಮಾಡ್ಕೊಬೇಕು ಮಾಡ್ಕೊಂಡ ಕಲಿಬೇಕು ಹ ಈ ತಿಂಗ್ ಅಂತಾರ ಆಂಗ ನಿಮಗ ಒಂದ್ ನಾಲೆಜ್ ಬರ್ತದ ನಿಮ್ಮ್ ಅಪ್ಪ ಅಮ್ಮ ಅವ ಒಂದ್ ನಾಲೆಜ್ ಟೂಷನ್ದ್ದ್ ಫ್ರೆಂಡ್ಸ್ಗಳಳಿಗ ಗೊತ್ತಿಿಲ್ಲಕ್ಕ್ರೆ ಅವ್ರಿಗೂ ಒಂದು ನಾಲೇಜ್ ಬರ್ತಿರ್ತದೆ ಈ ತರ ನೀ ಸ್ಟಾರ್ಟಿಂಗ್ ನಿಿಂದ ಇದ ಮಾಡ್ಕೊಬೋುದ ಅಂದ್ರೆ ಒಂದ್ ವರ್ಷಿ ನಿನ್ ನಿನ್ಗೆ ಗೊತ್ತಾದ ಇಂಗ್ಲೀಷ್ ಎಲ್ಲ ಈ ತರ ಇಂಪ್ರೂವ್ಮೆಂಟ್ ಆಗಿಲ್ಲ ನನ್ಗೆ ಅನ್ಸ್ತ ತದ ಯಾವಗ ಹೇಳೋದಕೂ ಮಾತಾಡೋಕು ಬಾಳ ಇದ್ದಿರ್ತರು
ಹ್ಮ್ ಹ್ಮ ಹ
ಈತರ ಮಾಡೋ ನಿನ್ ಫ್ರೆಂಡ್ಸ್ ಜತಿ ಮಾತಾಡಿ ನೋಡು ಆಲ್ಮೋಸ್ಟ್ ಎಲ್ಲ ಗೊತ್ತಾಗ್ತದೆ ಇನ್ನು ಫಸ್ಟ್ ಪ್ರಯತ್ನ ಪಡ್ಬೇಕು ಪ್ರಯತ್ನ ಪಡದು ಯಾವ್ದ ಆಗಲ್ಲ ಹ್ಮ್ ನೀ ಎಷ್ಟು ಪ್ರಯತ್ನ ಪಡ್ತಿ ಅಷ್ಟು ಎಷ್ಟು ಒಳ್ಳೇದ್ ನೋಡಿ ನಿನಗೆ
ಅಣ್ಣಾ ಊಟ ಮಾಡಕ್ ಹೋಗ್ತೇನೆ ಆಮೇಲೆ ಅಸ್ತೆ ಹಾ
ಹಾ ಸರಿ - ಸರಿ
ಹ್ಮ್